ವಾಾಲ ಕಫತಾ ಹ್ಮ್ ಈಜಷ್ಟ ಕುಡಿತಿ ಫ್ರೆಂಡ್ ಬಂದಿದ್ರ ಮನೆಗೆ ಎನ ಮಾಡ ಹ್ಮ್ ಏನಿಲ್ಲ ರೀ ಯಾಕ ಬೇಜುರ್ಾಯ್ತು ಬೆಳಗ್ಗೆಿಂದ ಅದೇ ಮೂಡಲ್ಲ ಇದೀರಿ ಹ್ಮ ಹಂಗ ಏನು ಮಾಡಕ್ ಹೋಗವಿ ೇ ಮಲಗ್ ಬಿಿಟ್ಟನ್ ತಲೆನ ಹೋಗಬಂತ
ಹ್ಮ್ ಇದೇನಾದ್ರೂ ಮಾಡಿದ್ದಲ್
ಲತ್ತಲ್ಲ ನೋಿಗೆ ಹ್ಮ್ ಅಂದ್ರಾಗಿ ಹುಡುಗರದು ಬೇರೆ ರಾಜ್ಯ ಅವು ಇಪ್ಪ ಸರಿ ಬಂದ ಅಮ್ಮ ಆ ಅಮ್ಮ ಅಂತ ಹೇಳ್ತಳ್ಸುದು ಅದ ಇನ್ನೂ ತರನೋ ಜಾಸ್ತಿ ಆಯತ ಹ್ಮ್ ಅದ್ೇಏನ್ರೀ ಶಬ್ದ ಆಫ್ ಮಾಡ್ಕಳ್ರಿ
ಹ್ಮ ಅ ಹ್ಮ್ ಹ್ಮ್
ಮತ್ತೆ ಇನ್ನೇನ್ಸರಿ ಹ ಈ ಸರಿ ಆಯ್ತು ಏನ ಇ ಬೇ ಸರಿ ಮಾಡತ ಹೇಳಲ್ಲಿಗಪ್ಪ ಹೇಳಿ ಇನ್ನನ್
ಎಪ್ಪ
ಮತ್ತ ಹೆಂಗ್ ನಡತದೆ ಜೀವನ ವಿದಾಸು
ಬಿಸ್ನೆಸ್ ಬಿಸ್ನೆಸ್ ಸಾರಿಗ್ ನಡೀತಿದೆ
ಹ್ಮ
ಹ್ಮ್ ನೀಏನಾದೂ ಗೊತ್ತಲ್ಲ
ಕಡ್ಲೆಲ್ಲ ಕಡ್ಲಿದ್ರ ಅಲ್ಲಲ್ಲ ಬಿಡ್ರ
ಹಾ ಬೇಜಾರಂತರ ಎಲ್ಲಾರು ಹೋಗ್ಬೋದು ಬೇಜಾರಂತ ಮಲ್ಲಾದರುೂ ಹೋಗ್ಬೋದಿತ್ತು
ಅದೇದೇ ಮಕ್ಳು ಏನ್ ಮಾಡ್ತಿದ್ರು
ಮಕ್ಳು ಒಬ್ಬತ್ತುೋಷನಗ್ ಹೋಗತ ಇನ್ನೊಬ್ ಬಲ್ಕೊಂಡಿದ್ದ
ಹೌದಾ ಯಾರ್ ಸಣ್ಣನ್ ಮಲಗಿದ್ನ
ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಮ ಪಾಪ ಏನ್ ಮಾಡ್ತ
ಎ ಹದು ಹೌದು ಹ್ಮ್
ಹ್ಮ್ ಹ ನಿೇಗೆ
ಅಡಿಕೆ ಈಗ ಏನಿಲ್ಲ ಸಾಂಬಾರ್ ಇದೆ ಮೊಸರು ಇದೆ ಸಾಂಬಾರ್ ಇದೆ ಮೊಸರು ಇದೆ ಅದಕ್ಕೆ ರೈಸ್ ಮಾಡ್ತೀವಿ
ನಾನು ಈಗ ಒಂದಚೂರುೊಸರು ತರಿಸಸ್ತೀನ ಒಂದ ಸ್ವಲ್ಪ ಸಾಂಬಾರಾರ್ ಇದೆ ಮಳವಳಕಾಳ ಸಾಂಬಾರ್ು ಹೆಂಗಾರ ಅಡ್ಜಸ್ಟ್ ಮಾಡ್ಕ ನನ್ಕಲ್ಲ ಆಗ್ಲತ್ತಲ್ಲ ಬಾಳ ನಂತ ಯಾರ ಹೇಳ ಪಟ
ಹ್ಮ್ ಹ್ಮ ಸುಮ್ನೆ ಏನ್ ಟೆನ್ಷನ್ ತಗೊ ಸುಮ್ನೆ ಆರಾಮಾಗಿರ
ಸುಮ್ನೆ ಆರಾಮಾಗಿ ಇರದ ನೋಡ್ರಿ ಯಾಕೆ ಟೆನ್ಷನ್ ತಗೊಂತೀರಾ
ಇಲ್ಲ ಕಣ್ಣಿಗೆ ಹತ್ರ ಇದ್ರೆ ಇದೇ ಪರಿಸ್ಥಿತಿ ಇದೆ ಪ್ರಾಬ್ಲಮ ಕಣ್ಣಿಗೆ ದೂರಾದ್ರೆ ಚಂದ
ಹ್ಮ
ಅಲ್ಲೇ ಐ್ತ ತಂಬಾಟ್ಟಿ ಮತ್ತೆ
ಹಂಗಾದ್ರೆ ದೂರ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀರಾ
ಹೌದೌದು ಕಣ್ಣಿಗೆ ಹತ್ರವಾಗಿದ್ದಷ್ಟು ಕುೂಗ್ತಾ ಇದ್ದೀನಿ ನಾನೆಲ್ಲರೂ
ಹ್ಮ್
ಅದಕ್ಕೆ ನನ್ ಫ್ರೆಂಡಿಗೆ ಹೇಳ್ ಬಂದೀನಿ ಮನೆ ನೋಡಮ್ಮ ಎಲ್ಲಾದ್ೂ ಸಿಂಗಲ್ ಮನೆ ಓನರ್ ಇಲ್ಲದ್ದು ಡಬಲ್ ಬೆಡ್ರೂಮ್ ಇಂದು ಅಂತ ಹೇಳಿದೀನಿ
ಹ್ಮ್
ಹ್ಮ್
ರ
ಏನಡಿ ಖಂಡಿತ ಮಾಡ್ತೀನಿ ರಿ ನಂ ಅಷ್ಟು ಬೇಜಾರಗೋಗುತ್ತೆ ಬಾಳ ಸುಧಾರಸಿದ್ದೆ ನಾನು ಆಗ್ತಿಲ್ಲ ಬಳ ಹ್ಮ
ಮಾಡಿ ಮಾಡಿ ಹತ್ರ ಇದ್ರ ಹಂಗೇನೆ
ಅಲ್ಲ ಬಾಡ್ಗೆ ದುಡ್ ಕೊಟ್ಟತಾನ ಇರ್ತಿೀವಿ ಏನ್ ಫ್ರೀ ಇರ್ತೀವ
ಹ್ಮ ಅದ ಹ್ಮ ಹ್ಮ್ ಹ್ಮ್
ಅವ್ರಗಾದ್ರೆ ಒಂದ್ ಮನೆ ನಮ್ಮಂತರ
ಹೌದು ಹ್ಮ್ ಹ್ಮ
ಹ
ನೀನ್ ಕಾಫಿ ಕುಡಿತಿದ್ದೀರಾ ಬಿಸ್ಕೆಟ್ ಒಂದಿಲ್ಲ ನಂದಿಲ್ಲ
ರಜಾ ಬರಯತ್ತಲ್ಲಾ ಬಂದಿದ್ರ ನನ್ ಫ್ರೆಂಡ್ಸ್ ಒಂದೆ
ಇಲ್ಲ ಇಲ್ಲ ಬಂದಿಲ್ಲ
ಹ್ಮ್ ಹ್ಮ್
ಮಳೆ ಬಂದಿದ್ಯಾ ನಿಮ್ ಕಡುುವ
ಮಳೆ ಸ್ವಲ್ಪಕನ್ರೀ
ಹೌದಾ
ಕ ಆಯದೆ ಜೋರ ಬಂದ್ರೆ ಸಾಕುನಂಗ ಆಯ್ದೆ
ಹ ಹ
ಹ್ಮ್
ಹ
ನೇದು
ಮತ್ತೆ
ಏನ್ ಮತ್ರಿ ಮಳೆನೋ ಬರ್ತಲ್ಲಾ ಇಲ ಜೀವನಾನು ಆಗ್ತಲ್ಲಾ ಬಿಸ್ನೆಸ್ ಮಾಡೋಣ ಅಂದ್ರೆ ಏನು ಐಡಿಯಾನು ಬರ್ತಲ್ಲಾ
ಹ್ಮ್ ಏನಾರು ಒಂದ್ ಐಡಿಯಾ ಮಾಡ್ರಿ
ನೋಡ ನೀವ್ ಏನಾರ ಐಡ ಕೊಡಿ
ಇದು ಹೋಟೆಲ್ ಬಿಸ್ನೆಸ್ ಏೀ
ನಾನು ಏನ್ ಅನ್ಕಂಡೆ ಈ ಹುಡುಗರು ಚಲರ್ಸ ಇರ್ತಾರಲ್ಲ
ಹ್ಮ್
ಅವ್ರಿಗೆ ಇದು ಹ್ಮ ಅಡ್ಗೆ ಮಾಡ ಕ್ಯಾಂಟ್ರಿನ್ಂಗ್ ಮಾಡೋ ನಿನ್ ನಂತ
ನನ್ ತಲೆೆಲ್ಲೂ ಸೇಮ್ ಇದೆ ಅಂಗಡಿಯಾನನೆ ಬಂದಿ್ತು ನಾನ್ ನಿಮನ್ ಕೇಳೋಣ ಅಂತ ಅನ್ಕೊಂಡಿದ್ದೆ ಫೋನ್ ಮಾಡ
ಬೇಕು ಅಂದ್ರೆ ಮಧ್ಯಾಹ್ನ ಲಂಚ್ ಕೇಳಿದರ್ಗೆ ಬಟ್ ನೈಟ್ ಇ ನೈಟ್ ಲಂಚ್
ಅದನ್ನ ಬುಕ್ ಮಾಡ್ಕೋಬೇಕು ಅವ್ರಿಗೆ ಮಂತ್ಲಿ ಇಷ್ಟು ಅಂತ ಡೈಲಿ ಎಷ್ಟ ಬೇಕ ಅವ್ರಿಗೆ ಎಷ್ಟ್ ಟೈಮ್ ಬೇಕು ಅಂತ ಬುಕ್ ಮಾಡ್ಕೋಬೇಕು
ಹೌದು ಅದನ್ ಮಾತಾಡೋಣ ನಮ್ಮ ಮನೆಯರ ಹತ್ರ ಅಂತ ಮಾತಾಡಿದೀನಿ ಏನ್ ಮಾಡಕ್ ಆಗಲ್ಲ ರೀ ಒಬ್ಬರು ದುಡ್ಮ ಏನೇನನು ಮಾಡೋಕ್ಕಾಗಲ್ಲ ಏನ್ ಕಾಲದಾಗ
ಹ ಹೌದು ಕ್ಯಾಟ್ರಿಂಗ್ ಸೂಪರ್ ಆಗಿ ನಡತಿತ್ ನೋಡ್ರಿ ನಾನ್ ಮಾಡಿದ್ದು ಒಬ್ಳೇ ಮಾಡಿದ ಹೋದ್ ಈಗ ಎಷ್ಟೊಂದ್ ಐದ್ ವರ್ಷದ್ರೆ ಕೊರೋನಾ ಟೈಮು ಕೋವಿಡ್ ಟೈಮ್ ಅಲ್ಲಿ ನಾನು ಒಬ್ಳೆ ಮಾಡಿದ್ದೆ ಮನೆಯಲ್ಲಿ ಯಾನ್ ಯಾರಿಗೆ ಅಂದ್ರೆ ಇದು ಬಿಲ್ಡಿಂಗ್ ಕಾಂಟ್ರಾಕ್ಟ್
ಹ್ಮ್
ಅವ್ರನ್ ಕನೆಕ್ಟ್ ಮಾಡಕೊಂಡು ಈ ಕೆಲ್ಸತಾರ ಬಿಲ್ಡಿಂಗಗೆ ಕೆಲ್ಸ ಮಾಡಕ್ ಬರ ಲ್ಲ ಅವ್ರಿಗೆಲ್ಲಾ ಹೋಟ್ಲೆಲ್ಲೇ ತಂದ್ ಕೊಡೋದು ಈಗ ಮನೆ ಕಟ್ಟೋರು ಯಾರು ಮನೆ ಕಟ್ತೋರು ಕೊಡಲ್ಲ ಮನೆ ಲೋಟನ
ಹೌದು
ಅವಾಗ ಏನ್ ಮಾಡ್ಬೇಕು ನಾವ್ ಬಿಲ್ಡಿಂಗ್ ಓನರ್ ಕನೆಕ್ಟ್ ಇದು ಕಾಂಟ್ಯಾಕ್ಟರ್ ಮಾಡ್ಕೊಂಡಿರ್ತಾರೆ ಲ್ಲ ಮೇಸ್ರುಗಳನ್ನ ಇಡ್ಕೊಂಡು ಅವ್ರನ್ನ ಡೈಲಿ ಎಷ್ಟು ಊಟ ಬೇಕು ಅಂತ ಅವ್ರ ಹತ್ರ ಫಿಕ್ಸ್ ಮಾಡ್ಕೊಂಡಂಡ್ ನಾವು ಒಂದ್ಐ್ ರೂಪಾಯಿ ಹತ್ರ ಕಡಿಮೆ ಕೊಟ್ರೆ ನಮ್ಮ ಹತ್ರಾನೇ ತಗೊಂತಾರ ಅವರು
ಹ್ಮ್ ಹ್ಮ್ ಹ್ಮ್
ಹ್ಮ್ ಆಮೇಲೆ ಟೇಸ್ಟಿಯಾಗಿ ಕೊಡ್ಬೇಕು ಅವ್ರಿಗೆ ಚೆನ್ನ ನಡತಿದ್ದೆ ನಾನು ಒಬ್ಳೇ ಮಾಡಿದ್ದೆ ಕಣ್ರೀ ನಾನನ್ ಒಬ್ಬಳೇ ಮಾಡಿದ್ದೆ ನೋಡ್ರಿ
ಅದಾರಿೀ ಈಗ ಒಬ್ರಲ್ಲಾ ಒಂದಿಬ್ರು ಮವರ ಆಗ್ತಿವಲ್ಲ ಚಲೋ ಮಾಡಣಣ
ಡೈಲಿ ಒಂದ್ ಐವತ್ತು ಊಟ ಒಬ್ಳ ಕೊಡ್ತಿದ್ದೆ ಬೆಳಿಗ್ಗೆ ಒಂದ್ ಮೂವತ್ತು ತಿಂಡಿ ಮಧ್ಯಾಹ್ನ ಐವತ್ತು ಊಟ
ನೋಡ್ರಿ
ಇಲ್ಲಪ್ಪಾ ಸಕ್ಕತ್ತು ಸುಕ್ಕಾಗೋದ ಒಬ್ಬಳೇ ಮಾಡ್ತಿದ್ದೆ ನೋಡ್ರಿ ನಾ
ಏ ಅಡ್ಗೆ ಮಾಡೋದನ ಮಾಡ್ಬಿಡ್ಬೋದ್ರಿ ತೊಳೆಯೋ್ ಇರ್ತವಲ್ಲ ಅದೇ ಮೋಸ್ಟ್
ತೊಳೆಯೋದು ಮತ್ತೆ ಪಾರ್ಸಲ್ ಕಟ್ಟೋದು ಪಾರ್ಸಲ್ ಕಟ್ಟದು ತೊಳೆಯೋದ
ಹ್ಮ್ ಅಡ್ಗೇನು ಹೆಂಗ್ ಬೇಕಾದ್ರು ಮಾಡ್ಬಿಡ್ತೀವಿ ಅನ್ರರಿ ತೊಳಿಯೋದು ಕಟ್ ಕಳ್ಸೋದಐತ ಲ್ಲಾ
ಪಾರ್ಸಲ್ ನನ್ ಮಕ್ಳೇ ಕಟ್ಬಿಡೋರ್ ಕಣ್ರಿ ಮೇಡಮ್ ಇಬ್ಬರುನು ನನ್ ಮಕ್ಳೇ ಕಟ್ಬಿಡವರ್ ಹ್ಮ್ ಸಿಕ್ಕಕೋ ನೀನು ಸಣ ನಾನು ಪಾಪ ನನ್ ದೊಡ್ಡ ಮಗನೇ ಪಾರ್ಸಲ್ ಕಟ್ಟೋಣ ಅವಾಗ ಕೋವಿಡ್ ಟೈಮ ಅಲ್ಲಿ ತುಂಬಾ ಊಟಕ್ಕೂ ಊಟಕ್ಕೂ ಇರ್ತಿರ್ಲಿಲ್ಲ ನಮ್ಗ ಏನು ಒಂದ್ ರೂಪಾಯಿ ದುಡಿಮೆ ಇರ್ಲಿಲ್ಲ ಅವಾಗ
ಹ್ಮ್ ಏ ನಾವೇನ್ ನೋಡಿಲ್ವೇನ್ರೀ ಕೊರೋನಾ ಟೈಮ್ ಆಗೆ ಹೊರಗ ಹೋಗೋದ ಕಷ್ಟ ಆಗಿತ್ತವಾಗ
ಹ್ಮ್ ಅಂತದ್ರಲ್ಲದುಡ್
ಇಲ್ಲ ನಾಲ್ಕ್ ಜನಕ್ಕೆ ಹತ್ ರೂಪಾಯಿ ಕಡಿಮೆ ಹಂಗ ಅನ್ನ ಹಾಕಿದ್ರ ದೇವ್ರ ನಮ್ಗಿನ್ನು ಒಳ್ಳೇದ್ ಮಾಡ್ತಾನ
ಹೌದೌದು ಇದ್ ಬಾಳ ಚೆನ್ನಾಗಿದೆ ನೋಡ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು
ನಾನು ಯಾಕೋ ನೆನ್ನೆಯಿಂದ ನನ್ನ ತಲೆಗದು ಓಡ್ತಿತ್ತು ನೋಡೋಣ ನಾನ ಮವರ್ನ ಹಿಂಗೊಂದ್ ಸಜೆಷನ್ ತಗೊಂಡ್ರೆ ಗೊತ್ತಾಗತ್ತ ಅದ್ರ ಬಗ್ಗೆ
ಹೌದೌದು
ಈಗ ನಾವೆಲ್ಲೂ ಹೊರಗಡೆ ಹೋಗ್ ದುಡಿಯೋಂತ ಪರಿಸ್ಥಿತಿಗ ಇಲ್ಲ ನಾವು ಮನೆಯಿಂದನ ತರ ಮಾಡೋಣ ನಾನ್ ವೆಜ್ಜ್ ವೆಜ್ಜು ಈತರ ಎಲ್ಲ
ಹ್ಮ್ ಹೌದು
ಹ್ಮ್
ಹ್ಮ್ ಇನ್ನೇನ್ ಮೇಯಸ್ತ್ರಿಗಳೆಲ್ಲಾ ಆಲ್ಮೋಸ್ಟ್ ನಿಮ್ ಕಡೆಗೆಲ್ಲ ಗೊತ್ತಿರುತ್ತೆ
ಹ್ಮ್ ಇಲ್ಲ ಮನೆ ಊಟ ಅಂತ ಮಾಡೋದು ಅಥವಾ ಅಮ್ಮನ ಕೈ ತೂತ ಅಂತ ಮಾಡೋದು ಅ ಏೋ ಒ್ ಮಾಡಿ ಚಣ್ಣದಾಗ ಸ್ಟಾರ್ಟ್ ಮಾಡೋಣ ಅಂತಿದೆಿ
ಹೌದೌದು ಮನೆ ಊಟ ಅಂತ ಮಾಡಿ ಮಾಡ್ಬೇಕು
ಹ್ಮ ಎಷ್ಟೊಂದ್ ಜನ ಮನೆ ಊಟ ಮಿಸ್ ಮಾಡಿರ್ತಾರಲ್ಲಾ
ಹೌದೌದೌದು
ತಪ್ಪ ಆಗುತ್ತೆ ಅಂತ
ಹ್ಮ್ ಹ್ಮ್ ನೋಡೋಣ ಅಂತ ನನಗೂ ಪ್ಲಾನ್ ಇದೆ ನೋಡೋಣ ನಾನು ವಿಚಾರ ಮಾಡ್ತೀನಿ
ನೀವು ಒಂದ್ ಸ್ವಲ್ಪ ನೋಡಿ ಇದ್ರ ಬಗ್ಗೆ ಮಾಹಿತಿ ತಗೊಳ್ಳಿ ಹೆಂಗೆ ಏನು ಅಂತ ನಾನು ಇನ್ನೊಂದ ಇಬ್ಬರು ಮೂವರ ಹತ್ರ ಚರ್ಚೆ ಮಾಡ್ತೀನಿ ಏನ ಒಂದ ಮಾಡೋಣ ಇದ್ರಂದ ನಾಲ್ಕ್ು ಜನ ಕೆಲ್ಸಕ್ಕ ಆಗುತ್ತೆ ಕೆಲ್ಸ ಸಿಗುತ್ತೆ ನ್ನೋದಾದ್ರೆ ಯಾಕೆ ಮಾಡಬಾರ್ದು ಹೆಣ ಮಕ್ಳಿಗೆ ಹ್ಮ್
ಹ್ಮ್
ಸೊ ಹಂಗಾಗಿ
ಇದೆ ನಿಮ ಫ್ರೆಂಡ್ಸ್ಗಳನ್ನ ಎಲ್ಲಾರ್ನು ಒಪಿನಿಯನ್ ಕೇಳಿ
ಅದೇ ಅದೇ ಇವತ್ ನಾಳೆ ಇವತ್ತ ಯಕ ಮೂಡ್ ಸರಿರ್ಲಿಲ್ಲ ಹಂಗಾಗಿ ನಾನನ್ ಯಏಾನು ಕಾಂಟ್ಯಾಕ್ಟ್ ಮಾಡಿಲ್ಲ ನಾಳೆ ಮಾಡ್ತೀನಿ
ಹಾ
ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಅದು ಯಾರಾರು ಪ್ಪಿನೇನ್ ಹೆಂಗ್ ಹೆಂಗಿರೋದು ತಿಳ್ಕೋಬೇಕಲ್ಲ
ಹ್ಮ ಇದಕ್ಕೆ ಹ್ಮ್ ಹ್ಮ
ಮತ್ತ ಇನ್ನೇನ್ರೀ ಏ ಅಂಗ್ರ ಅಡಗೆ ಮಾಡಂಗಗೆ
ಮಾಡಿದೀರಾ ಇವ್ರೆ ತಗೊಳ್ಳಿ ಚೆನ್ನಾಗಿದೆ ಅಲ್ಲ ತುಂಬಾ ಚ ಇದ್ ಮಾಡಿದೀವಿ ಶಾಂಪೂ ಶಾಂಪೂನಾ ಯ ಹೌದಾ ಅಲ್ಲ ಇದನ್ನ ಒಂದ್ಸತಿ ಮಾಡಿ ನೋಡ್ರಿ ತುಂಬಾ ಚ
ಇನ್ನಂದು ಸಮಮಾಚರ
ಹ್ಮ್ ಮತ್ತೇನಿಲ್ಲಾರಿೀ ಆಯ್ತು ನೋಡೋಣ ಮತ್ತೆ ಮಾಡ್ತ ತಿನ್ ತಗೊಳೆ ಬು